ಹಲೋ ಹಲೋ ಕೇಳಿಸತಿದೆ ಕೇಳಸ್ತದಿಲ್ಲಪ್ಪಾ
ಹಾ ಕೇಳಸ್ತಿದೆಿ ಆರಾಮ ರೀ
ಹಾ ಆರಾಮ್ ನೀವು್ ಆರಾಮ
ಹಾ ಹಾ
ಏನ್ ಮಾಡಕತ್
ಏನಲ್ರರಿ ಈವಿ
ಹಾ ಹಾ
ಬಿ ಎಡ್ ಮಾಡಿ
ಅೇ ಜಲೋ ಚೆನ್ನಾಯನ ಹಾಂ ಹಾಂ ಅಲೆ ಚಲೋ ಸರಿ ಕೇಳಿಸತಿಲ್ಲ ನಿಮ್ದು
ಇವಾಗ
ಹಾ
ತಮ್ದ ಏನ್ ನಡುತ್ತೆ ಮತ್ತೆ
ಏನಲ್ಲ ನಾವನು ಕಾಲೇಜ್ಗೆ ಹೋಗ ಬಂದಿದೆ ಅದಕ್ಕೆ ನಿಮ್ದ್ ಏನ್ ನಡ್ದಾದ್ರ ಅಂತ ಕೇಳಿದ
ಕಾಲೇಜ್ ಎಲ್ಲ ಚೆನ್ನಾಗಿ ನಡತಿದ್ದಲ್ಲ
ಏ್ ಸಕ್ಕತ್ತ ಆಗಿದೆ ನಮ್ ಕ
ಹ ಹಾ
ನಿಮ್ದ
ನಮ್ದು ಆದಕ್ಕ ಹಂಗೆ ಎಲ್ಲ ಚೆನ್ನಾಗಿ ನಡ್ತಾ ಇದೆ ಬೆಲೆ ಒಂದ್ ದಲಿಗೆ ಆರರಿಂದ ಏಳು ಪೇರ್ಡ್ ನಡತಾವ
ಹ ನಮ್ದು ಸೇಮ್ ಅ
ಊಟ ಆಯ್ತ್ರಿ ಸ್ನ್ನಾಾಕ್ಸ್ ವೀಕ್ಸ್ ಏನಾದ್ರು
ಮ
ಹ ಹ್ಮ್
ಇಲ್ಲ ಹೊರಗಟ
ಅದು ಸರಿ ಕೇಳಸ್ತಿಲ್ಲ
ಹೌದಾ
ಹ್ಮ್ ಕಟ್ ಕಟ್ ಕೆಲಸ್ತದೆ
ಕೇಳಿಸತೇ
ಹಾ ನಾಕ್ಸಏನ ಆಯ್ತ್ಂದ ಹ ನ
ಸ್ನ್ಯಾಕ್ಸ್ ಹೊರಗಡೆಗಿಟ್ಟ ಕೊಡ್ತಾರ
ಹಾ ಹಾ
ನಿಮ್ದ್ ಏನಾಯ್ತಿ
ಮುಮ್ದೇನಲ್ರಿ ಇಲ್ಲಿ ಹಾಸ್ಟೆಲ್ಲ್ಲಿಿದ್ದು
ಹಾ
ಹ ಇವಾಗ ಟೀ ಆಯ್ತು ಟೀ ಕುಡ್ದಂಗೆ ಸುಮ್ಮನೆ ಹೊರಾಗ ಬಂದಿದ ಇವಾಗ
ಮತ್ತೆನ್ ನಡದ್ರಿ
ಮತ್ತೇನಿಲ್ಲ ಹಸ್ಟ್ನಲ್ಲಿ ಇವತ್ತು ಫಂಕ್ಷನ್ ಇದೆ ಸ್ಟ್ಯಾಂಡ್ಪ್
ಹಾ
ಹ ಇದು ಸೀನಿಯರ್ ತ ಹೋಗತಾರಲ್ಲಾ ಹಂಗಾಗಿ ಫ್ರೆಂಡ್ ಅಪ್ ಮಾಡ್ತಿದ್ವಿ
ಹಾ ಫುಲ್ ಸಕತ್ ಐದು್ ಜೋರಗಿದೆ
ಜೋರು ಡೀಸ್ ಬಿರಿಯಾನಿ ಊಟ ಮತ್ತೆ ವಾರ್ಡನ್ಸ್ಾರ್ ಅವ್ರಲ್ಲ ಬರ್ತಾರ ಫುಲ್ ವಜ್ಜಿ
ಹ ಮತ್ತ ನಾಳೆ ಕಾಲೇಜ್ ಗಿಲೇಜ್
ನಾಳೆ ಕಾಲಿ ಸಂಡೆ ಅಲ್ಲಪ್ಪಾ ಅದಕ್ಕೆ ಹೋಗಲ್ಲ
ಹಾ
ಇವತ್ತು ಮಾಡ ಆದ್ರೂ ನೈಟ್ ಎಲ್ಲ ಫುಲ್ಲು ಟೈಯಾರ್ಡ್ ಆಗಿರ್ತೀವಿ ಬೆಳಗ್ಗೆ ಎಲ್ಲ ಸಂಡೇನೇ ಮಾಡ್ಬೇಕಂದ್ರೆ ಪ್ಲಾನಿಂಗ್ ಇತ್ತು
ಹಾ ಹ
ಹ ಮತ್ತೆ ಇವಾಗ ಸಂಡೆ ಎಲ್ಲಾ ನೈಟ್ ಎಲ್ಲ ಎದ್ದು ಮಾಡಿ ಟಯಾರ್ಡ ಆಗಿ ಮತ್ತೆ ಸೋಮವಾರ ಎಲ್ಲಿಗಾದ್ರು ಸ್ಕೂಲ್ಗು ಆಯ್ತು ಕಾಲೇಜ್ಗ ಎಲ್ಲಿಗ್ ಹೋಗ ಕಾಲೇಜ್ ಕದಕ್ ಹೋಗೋರು ಇರ್ತಾರ ಅಂದೇಳಿ ಆ ಮಾಡ್ಲಿಲ್ಲ ಅದಕಕ್ಕೆ ಇವತ್ತ ನೈಟ್ ಇಟ್ರ್ರಿ
ಏ ಒಳ್ಳೆ ಡೇ ಒಳ್ಳೆ ಡೇ
ಹ್ಮ್ ಹ್ಮ ಅದಕ್ಕೆ ಮಾಡ್ತ ಹತ ಇದೀವಿ ಎಲ್ಲಾ ಸೀನಿಯರ್ಸ್ ಎಲ್ಲಾ ಬಂದಾರ ಕರೆದವಿ ಕರೆಸಿದೀವಿ
ಹ್ಮ್ ಹ್ಮ್
ಹ್ಮ್
ಮತ್ತೇನ್ ಆಡದ್ರಿ
ಹ್ಮ ಒಂದ್ ದಿವಸಕ್ಕ್ ಎಷ್ಟ ಪ್ರಿಡ ನಡಿತಾವರಿ ನಿಮ್ಮು
ನಮ್ಮೂನು ಏ ಏಳ್ನ ಆರ್ ನಡಿತಾವರಿ
ಯಾವ ಯಾವ್ರೀ ಹ್ಮ್ ಹ್ಮ್
ಪಿ ಸಿ ಏಮ್ರಿ ಕನ್ನಡ ಇಂಗ್ಲೀಷ್ ನಿಮ್ಮ್ ನಿಮ್ದು ಸೈನ್ಸ್ ಅಲಾ
ಹಾ ಹೌದು ನಮ್ದ್ ಸೈನ್ಸ್
ಹ್ಮ ಹ
ಸೈನ್ಸ್ ಪಿ ಸಿ ಎಂಬಿ ಇರ್ತಾವ ನಮಗೂ ಪಿ ಸಿ ಎಮ್ ಬಿ ನಾವ ಇವಾಗ್ ಎಲ್ಲಿ ಏನ್ ಕೋರ್ಸ್ ತೊಂಡ್ರೂನು ಅವ ಪಿ ಸಿ ಎಮ್ ಬಿ ಅನ್ನೋವ ಬಿಟ್ಟೋಗಲ್ಲ ನಮ್ಗ
ಹ್ಮ ಮತ್ತೇನ್ರೀ ನೀಟ್ ಗಿಟ್ ಮಾಡ್ಬೇಕಂತ ಅದೇನ್
ನೀಟ್ ಮಾಡ್ಬೇಕಂತ ಅದ್ರಿ ಮತ್ತ್ ಎಲ್ಲಾ ಟೈ ಟ್ರೈ ಮಾಡಾಕತ್ತೀವಿ ನೀಟ್ ಆಗ್ಲಿಲ್ಲಾ ಅಂದ್ರು ಕೆಸಿಇಟ್ ಅಂತು ಆಗತ್ತ
ಸ್ಟಡಿ ಗಿಡಿ ವಜ್ಜ ಮಾಡ್ತೀರ ಹಾಸ್ಟೆಲ್ ಅದ್ ಅಲ್ಲಿ
ಮತ್ತೆ ಬಂದಿರೋದೇ ಓದಕ್ಕಲ್ಲರೀ ಹಂಗಾಗಿ ಸ್ವಲ್ಪ ಮಾಡ ಇ ನೀವೇನ್ ಮಾಡಾಕತ್ತಿರಿ
ಹ್ಮ ಹೊಯ್ತ್ತ ಗಾಳಿ ಬೀಸಕ ಆತದ್ರೀ
ಇಲ್ಲ ಹೊರಸ ತಿರ್ಗಾಡತಿಲ್ಲ ಸೌನ್ಪ ಏನು
ನಾವ ಏನಲ್ ನೋಡ್ರಿ ಸುಮ್ ಮಾತಾಡನ್ ಕುಂತೀನಿ ಮೂಡ
ಮತ್ತೇ ನ್ ಮಾಡಕೈತ್ರಿ ಮತ್ತೇಏನ್ ಇಲ್ರಿ ಹೇಳ್ಬಕ್ ನೋಡ್ರಿ ನೀ
ನಮ್ದೇನ್ ಏನಿಲ್ಲಾ
ಹ್ಮ್ ಎ ಇವತ್ತ್ ಸೆಂಡ್ ಅಪ್ ಇದೆ ಫುಲ್ ಅದೇ ಎಲ್ಲಾ ಉದ್ದಿ ಮಾಡ್ಕೊಂತ ನೋಡ್ಕೊಂತ ಅದೇ ಮಾಡ್ಬೇಕ್ ಇವತ್ತ್
ಹ ಡೆಕರೇಷನ್ ಈಗರೇಷನ್ ಮಾಡಕ್ ಹೋಗಬಕ್್ರೀ
ಅದೇ ನಾವೆಲ್ಲಿ ಅಲ್ಲೇ ಸೀನಿಯರ್ಸ್ ನಮ್ಮ ಫ್ರೆಂಡ್ಸ್ ಎಲ್ಲ ಆದರೆ ಅವರೇ ಮಾಡ್ತಾರೆ
ಹ್ಮ್
ಇಲ್ಲಿ ನಮ್ಮ ಫ್ರೆಂಡ್ಸ್ ಇದ್ದಾರೀ ನಮ್ ಫ್ರೆಂಡ್ಸ್ ಇದ್ದಾರೆ ಇಬ್್ರೋ ಒಬ್ರು ನವಿ ನವಿ ಕೈಲಾಸ್ ಅಂತ ಹೇಳಿ ಹಾ ಅವ್ರೇ ಎಲ್ಲಾ ಸ್ವಲ್ಪ ನಮ್ಮ್ ಹಾಸ್ಟಲ್ ಮುಂದ್ ಅಟ್ಟ ಫಂಕ್ಷನ್ ಎಲ್ಲಾ ಮುಂದುವಸ್ಕೊಂಡ ನಮ್ಮ ಜೂನಿಯರ್ಸ್ ದೊಳಗೆ ಅವ್ರೆ ಸ್ವಲ್ಪ ಇದು ಫಾಸ್ಟ್ ಅಲ್
ಹಾ
ಹಂಗ ನಾನ
ಹ ರಸಿದ್ದ ಪನ ನಾಲೆ ಆಯ್ತ ಹಾ ಹೇಳ್ರಿ ಅದೇ ನಮ ಹ್ಮ ಕಾಲೇಜ್ ನಮ್ಮ್ ಹಸ್ಟ್ ಅಲ್ಲಿ ಇಬ್ಬರು ಫ್ರೆಂಡ್ಸ್ ಚೆಂದ ಹೇಳ್ರಿ ಅವ್ರ ಎಲ್ಲ ಮಾಡ್ತಾ ಮಾಡ್ಕೊಂಡಂಡು ಓೋಗ್ತಾರೆ ನೋಡ್ಕಂಡು
ಹ್ಮ್ ಹ್ಮ್
ಮಾತಾಡಗ್ಗಡೆ ಆದ್ರ ಟ್ರಿಪ್ಪಿಗೆ ಇಿಪ್ಪಿಗೆ ಹೋಗಬೇಕಕ್ಲ್ರಿೀ
ಪ್ಲಾನ್ ಹಾಕವ್ರಿ ಹೋಗ್ಬಕ್್ರೀ ನಂದು್ವಾರಬಟ್ಟ
ಹಾ ಹಾ ನಾಳೆ ಸಂಡೆ ಇತ್ತು ಹೋಗ್ ಬರ್ಬ
ನಾಳೆ ಸಾ ಸಂಡೆ ಆಗ್ಬಿಡ್ರಿ ಒಂದ್ ವಾರ ಲೀವ್ ಆಯಕ ಆ ಕಡೆ ಹೋಗ್ಬ ಬಿಡೋ್ರೀ ಟೂರಿಗೆ
ಹಾ ಹಾ ಹ ಆಕಾರ ಪ್ಲಾನ
ಹ್ಮ್ ನಾಳೆ ಇಲ್ಲಿ ನಮ್ಮ ಮಾವ ಬರ್ತಾರೆ ಸ್ವಲ್ಪ ಬೆಟ್ಟ ಆಾಗಿ ಬರೋಕೆ ಮೂವಿನ ಮೂವಿ ನೋಡಕ್ ಹೋಗಬೇಕಕ್ಂದ ಮಾಡಿ
ಯಾವದ್ರೀ
ಯಾವದೇನ್ರೀ ಅಮ್ಮಂಗ ಗೊತ್ತಿಲ್ಲಾ ನಮ್ಮ್ ಅಮ್ಮ ಬಂದಾಗ ಗೊತ್ತ್ದ ನೋಡಕ್ ಕೋ್ ಅಂದನು ನಾಳೆ
ಎಲ್ಲಿದೆ
ಇಲ್ಲ ರೀ ಯಾವ್ದ ಹಳೆ ಬಸ್ ಸ್ಟ್ಯಾಂಡ್ ಇಂದ ಅದಲ್ರಿ
ಹಾ ಹಾ ಹೌದ್ರಿ
ಹ್ಮ್ ಅಲ್ಲೇ ಅಂದಾರ ಅಲ್ಲಿ ನೋಡ್ತಾರೆ ಅನ್ ಕಿಲ್ಲ ಅದಲ್ಲ ಅದ ನೋಡ್ತಾರೆ ಹದು ನೋಡ್ತಾರೆ
ಹ್ಮ್ ಹ್ಮ್ ಹ್ಮ್
ಬರ್ದ್ನಂದ್ರೀ ನಾಳೆ ನೋಡ್ಕಂಗ ಹಿಡ್ಕ ಬರದ
ಹ್ಮ ಹಾ ಇಲ್ಲಿ ನಮ್ಮ್ ಹಾಸ್ಟ್ಲಲ್ಲಿ ಮನೆ ಹತ್ರ ಸಾರಿ ನಮ್ಮ ಹಾಸ್ಟ್ಲ್ ಹತ್ರತ್ರ ಒಂದು ಮನೇ ಇದೆಯಾ
ಹಾ ಹ
ಇಲ್ಲೇ ಸುತ್ತಮುತ್ತ ಎಲ್ಲಾ ಮನೆಗಳಾವ ಮನೆ ಹತ್ರ ಒಂದ್ ಹುಡುಗನ್ಗೆ ಕಾ ಮೇಲೆೆಲ್ಲ ಚಾವು ಟಿ ವಿ ಚಲ್ಕೊಂಡ್ ಬಿಿಟ್ಟಿದ್ದ ನನ್
ಹಾ
ಟೀ ಚಲ್ಕೊಂಡ್ ಬಿಟ್ಟಿದ್ದಾನೆ ಅವ್ರ ಬಾಪ ಅವರು ನೋಡಿದಾರೆ ಅಪ್ಪಮ್ಮ ಎಲ್ಲಾ ಬಡವರು ಅವ್ನಿಿಗೆ ನೋಡಿ ಅಕ್ಕ ಈ ಕಾಲು ಎಲ್ಲಾ ಫುಲ್ಲು ಟೀ ಚಲ್ಕೊಂಡ್ಬಿಟ್ಟಿದ್ದಾನೆ ಬಾಳಿ ದೈ ಬಿಟ್ಟದ
ಹಾ
ಭಾಳ ಕಷ್ಟ ಇವಾಗಂತತ್ರ ಅವ್ರಿಗೆ
ಹಾಸ್ಪಿಟಲ್ಗೆ ಕರ್ಕೊಂಡೋಗಿ ರಲ್ಲ
ಹಾ ಕರ್ಕಂತಾಗ ರೀ ರ ಮತ್ತ್ನ್ನಿ ನಾವಾನ ಲ ಹಲೋ
ಹಲ
ಮಾತಾಡರಾ ಹ ಏನ್ ಮಾಡಕ ಇತಾರ
ಏನಲ್ ನೋಡ್ರಿ ಸುಮ್ ಕುಂತೀ ನಾ
ಹ್ಮ್ ಹ್ಮ್ ಎಳಲ್ಲ ಇ ಮಲೆ ಬಾ
ಮತ್ತ್ ನಾಳೆ ನೀವನ್ ಎ ಕಡೆರ್ಕ ಹೋಗಬೇಕ ಯನ್
ಹಗಿದ್ರೆ ಇವತ್ ನೋಡ್ಬೇಕ್ರೀ ಅದೇ ಸಣ್ಣಪ್ ಇವತ್ ಸಾಯಂಕಾಲ ಎಲ್ಲಾ ಮಾಡಿ
ಹಾ
ಇವಾಗ ಸಂಡ್ಪ್ ಮಾಡಿ ಎಲ್ಲ ಸಕಲ್ಲ ಇ ಮಾಡಲ್ಲ ಎಲ್ಲಾದ್ರೂ ಇಲ್ಲೇ ಹತ್ರಿರದಲ್ಲಿ ಇಲ್ಲಾಂದ್ರೆ ಇಲ್ಲ ಬೆಂಗಗಳೂರಲ್ಲಿ ಇಲ್ಲ ಹತ್ರಿದಲ್ಲಿ ಬರ್ತೀವಿ
ಆ
ಇಲ್ಲ ಅಂದ್ರೆ ಮತ್ತೆ ನೋಡ್ಬೇಕ ಹೋಗ್ಬೇಕ ಅಂತ ಆದಣ್ಣ ನಮಗೊಂದು ಪ್ಲಾನ್ ಸ್ವಲ್ಪ
ದುಡ್ಡುಕಾಲಕ್ ಅಷ್ಟ ಆಗ್ಯಾವ ಎಲ್ಲ ಆಗ್ಯಾವ ಇದು ಎಲ್ಲ ಮಾಡ್ಕೊಂಡ್ ಹೋಗ್ಬೇಕಂತ ಹ್ಮ್
ಮತ್ತಾ ರೆ
ಅದ ರೀ ಪ್ಲಾನಿಂಗಾರ ಎಲ್ಲ ಇವತ್ತುಂತರ ಫುಲ್ ಎಂಜಾಯ್ ನೋಡ್ರರಿ ಬಿರಿಯಾನಿ ಚಿಕನು ಎಲ್ಲ ಮಾರಏನು
ಬ ಬಿರಿಯಾನಿ ಅಷ್ಟೇ ಮತ್ತ ಹೆಸರ್ ಗೀಸ ಮಾಡಿಸತರಿ
ಸ್ಪೆಷಲ್ ಆದ್ರೆ ಬಿರಿಯಾನಿ ಸ್ವೀಟ್ ಮತ್ತೆ ಚಿಕನ್ ಕಬಾಬು ಚಿಕನ್ ಫ್ರೈ ಮಟನ್
ಹ್ಮ್
ನಮ್ ಸ್ವಲ್ಪ ವಾಡನ್ಸರ್ ರಿಚ್ ಇದಾರ್ ಫುಲ್
ಹಾ ಹಾ
ಹಂಗಾಗಿ ಸ್ವಲ್ಪ ಅವ್ರಲಸ್ ಎಲ್ಲಾ ಮಾಡಿಸನಂದಾರ ಹಂಗಾಗಿ ಮತ್ತೆ ಎಲ್ಲ ಸೀನಿಯರ್ಸಿಗೆ ಎಲ್ಲ ಸೊಪ್ಪು ಚೆನ್ನಾಗಿ ಒಳ್ಳೇದ್ ಮಾಡಿ ಕಲ್ಸ್ಬೇಕಲ್ಪ ನಿೆಲ್ ಅವ್ರು ಇನ್ನೊಂದ್ಸಲ ನೆನಪು ಮಾಡ್ಕೊಂಡಿರಬೇಕು ನಮ್ಮ್ ಆಸ್ಟ್ಲ್ ಈ ಥರ ಇತ್ತು ನಮ್ಮ್ ಸ್ಯಾಂಡ್ಪ್ ದಿವ್ಸ ಮಾಡಿದ್ರು ಹಂಗ
ಹಾ ಹಾ
ಹಾ ಸ್ವಲ್ಪ ಅವ್ರ ನೆನಪಿನ ಕಾಣಿಕೆ ಅಂತ
ಒಂದು ಶೀನಸ್ ನೆನ್ಪಿನ ನೆನ್ಪಿನ ಕಾಣಿಕೆ ಏನ್ ಕೊಡ್ತಾರೆ
ಅವ್ರ ಏನ್ ಹೇಳ್ರಿ ಸ್ವಲ್ಪಪ್ ಹಾಸ್ಲಿಕ್ ಏನಾದ್ರರು ಒಳ್ಳೇದ್ ಮಾಡಿ ಇಲ್ಲ ಅಕಸ್ಮಾ ಎಲ್ಲಾ ಒಳ್ಳೇದ ಇ ಏನಾದ್ರು ಸ್ವಲ್ಪ ಕೊಡಿಸಿ ಇದು ಮಾಡಿ ಹೋಗ
ಸೀಿನಿಯರ್ ಸಿಟಿಜನ್ ಅಂದ
ಈಗ ಆರಿ ಒಂದ್ ಹತ್ತ ಹನ್ನೆರಡ ಜನ ಆರ್ರಿ ಇವತ್ತ ಹೋಗರ ಅಷ್ಟ ಇಷ್ಟ ಜನಾರಿ
ಹ್ಮ ಹ್ಮ್
ಸರ್ ರೀ ನಮ್ಮಣ್ಣ ಹಚಕತ ನ ಆಮೇಲ ಅಚ್ಚತ್ತಿನಿ
ಹಾ